ಹಲೋ ಏನ್ ಮಾಡ್ತಿದೀ ಯಾ ಏನಿಲ್ಲ ಸುಮ್ನೆ ಕುಂತಿದ್ದೆ ನೀನು
ನಾನು ಅಷ್ಟ ಸುಮ್ನೆ ಕೂತ್ಕೊಂಡಿದೆ
ಮತ್ತೆ ಏನ್ ಸಮಾಚಾರ ಏನ್ ನಡೀತಿದ್ವಿ
ನಂದಿ ಏನ ಇಿಲ್ಲ ಸುಮ್ಮನೆ ಇದ್ದೀನಿ ಬೆಳಿಗ್ಗೆಯಿಂದ ನ ಒಂದೇ ತಲೆಯಲ್ಲಿ ಓದ್ತಿದೆ
ಏನಂತ
ಏನಂದ್ರೆ ಇವಾಗ ಮನುಷ್ಯರು ಹೆಂಗಂದ್ರೆ ಮೊಬೈಲ್ ಬಂದು ಅಂಕಲ್ ಗೆ ಮಂಚೆ ಸಮೇತ ಏನ್ ಮಾತಾಡ ಬರ್ತಿಲ್ಲಾ ಅವ್ರ ಬಗ್ಗೆನೆ ತಿಂಗ್ ಮಾಡ್
ಏನ್ ಗೊತ್ತಾ ಅವವಾಗಿನ ಹ ಅವವಾಗಿನ ಕಾಲದಲ್ಲಿ ಮನುಷ್ಯ ಎಲ್ಲ ಇವಾಗ ಒಂದ್ ಏನಾದ್ರು ಬೇರೆಯವ್ರಿಗೆ ಹೇಳ್ಬೇಕು ಇತ್ತಂತ ಆದ್ರೆ ಅಂದ್ರೆ ಪತ್ರದಲ್ಲಿ ಬರ್ ಬರ್ದು ಕಳಿಸತಿದ್ರು ಅದು ಒಂದ್ ವಾರ ಆದ್ಮೇಲೆ ಅವ್ರ ಹೋಗ ತಲುಪ್ತಿತ್ತು ಇವಾಗಿಲ್ಲ ಒಂದ ಒಂದು ಒಂದ್ ನಿಮಿಷ ಸಾಕು ಒಂದ್ ನಿಮಿಷಾನೂ ಬೇಡ
ಅಕ್ಕ ಅವ್ರು ಒಂದು ಒಂದ್ ನಿಮಿಷ ಸಮಯ ಸಮೇತ ಮನ್ಸ ಕೊಡ್ತಿಲ್ಲ ಮೊಬೈಲ್ ಗೆ ಕೊಡ್ತ ನಿಜವಾಗ್ಲಲು
ಮತ್ತೆ ಅತಿಯಾದ್ ಅತಿಯಾದ್ ಬಳಕೆನು ಒಳ್ಳೇದಲ್ಲ
ಹೌದೌದೌದು
ಇವಾಗ ಮಕ್ಳಿಗೆ ಹೆಂಗಂದ್ರೆ ಅವರು ಊಟ ಮಾಡ್ಬೇಕಂದ್ರುನು ಮೊಬೈಲ್ ಕೊಡ್ಬೇಕು ಅವ್ರ ಏನ್ ತಿನ್ಸ್ಬೇಕಂದ್ರರು ಮೊಬೈಲ್ ಕೊಡ್ಬೇಕು ಆತರ ಎಲ್ಲಾ ಅಭ್ಯಾಸ ಹಾಕ್ಸ್ಬಾರ್ದು ಮಕ್ಕಳಿಗೆ ಅಂದ್ರೆ ನಾವ ಇವಾಗ ಚಿಕ್ಕವ ್ರಂದಲೇ ಅದೇ ರೀತಿ ಬೆಳೆಸಿದ್ರೆ ಅವ್ರು ಮುಂದೆನು ಹಂಗಗೆ ಇರ್ತರ್ತಾನೆ
ಇವಾಗ ಇನ್ನ ಏನ್ ಗೊತ್ತಾ ಇವಾಗ ಶಿಕ್ಷಣದಲ್ಲೂ ಇದೇ ಆಗ್ತಿದೆ ಮೊಬೈಲ್ ಇಲ್ಲಾ ಅಂದ್ರೆ ಶಿಕ್ಷಕರ ಸಮೇತ ಅವ್ರಿಗೂ ಏನಾದ್ರು ಗೊತ್ತಿಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ನೋಡಿ ಎಲ್ಲಾ ನಮ್ಗ ಅರ್ಥ ಆಗುತ್ತ ಎ ಪಾಠ ಮಾಡ್ತಾರಲ್ವಾ
ಹಾ ಇವಾಗ ಜಗತ್ತೇ ಅದ್ರಿಂದ ಏನೆೇ
ಹೌದೌದು ಮನರಂಜನೆನೂ ಅಷ್ಟೇ ಮತ್ತೆ ಮಾಹಿತಿಗಾಗಿ ಸಮೇ ಮೊಬೈಲ್ ಬಹಳ ಉಪಯೋಗ ಇವಾಗ
ಇವಾಗ ನಾವ್ ಅದ್ ಬಿಟ್ಟು ಗ್ರಂಥಾಲಯಕ್ ಹೋಗಿ ಅಲ್ಲಿ ಬುಕ್ಸ್ ತಗೊಂಡ ಓದಿದ್ರೆನೆ ನಮ್ಗೆ ಒಂಥರ ಜ್ಞಾನ ಎಲ್ಲಾ ಬೆಳೆತೇ ತಾನೆ
ಅವರು ಇವಾಗಿವಾಗಿನ ಇವಾಗಿನ್ ಜನರು ಮಾಡವರು ಹೆಂಗಂದ್ರೆ ಪುಸ್ತಕ ಮುಟ್ಟೋ ಅ ಇದ ನಿಜವಾಗ್ಲು
ಹೂ ಅವ್ರಗ್ ಹೆಂಗಂದ್ರೆ ಸುಲಭವಾಗಿ ಏನ್ ಸಿಗುತ್ತೆ ಅದನ್ನ ಅದನ್ನ ಅಭ್ಯಾಸ ಮಾಡ ಕುಂತಿದಿದ್ದಾರೆ
ಹೌದೌದೌದು
ಅದ್ರಿಂದ ಪರಿಣಾಮಗಳು ಎಷ್ಟಿದೆ ಗೊತ್ತಾ
ಹ ಅದಂತು ಉಂಚ ಯಾರು ಪುಸ್ತಕದ ಮೇಲೆ ಗಮನನೇ ಕೊಡ್ತಿಲ್ಲ ಗೊತ್ತು ಇವಾಗ ಜನರು
ಹೂ ಕೊಡದೇ ಇಲ್ಲ ಅದು ಬಿಟ್ಟು ಮತ್ತೆ ಇವಾಗ ಆ ಮೊಬೈಲ್ಂದ ಇವ ಅಂದ್ರೆ ಇವಾಗ ಅತಿಯಾಗಿ ಮೊಬೈಲ್ ಬಳಕೆ ಮಾಡದ್ರೆ ಆದದ್ರಿಂದ ಇಷ್ಟು ಹ ಪರಿಣಾಮಗಳ ಬರುತ್ತಲ್ಲ ಇವಾಗ ಹ ಹೃದಯಾಘಾತ
ಇನ್ನ ಇವಾಗಿನ ಜನರಿಗೆ ಆ ಇವಾಗಿನ ಜನರಿಗ್ ಹೃದಯದಪ್ಪಾ ಆಮೇ ಹೃದಯ ಸಮೇತ ಈಗಾಗ ಒಬ್ಬೊಬ್ರಿಗೆ. ಪ್ರಾಬ್ಲಮ್ ಆಗತ್ತೆ. ಹಾರ್ಟ್ ಪ್ರಾಬ್ಲಮ್ ಅನ್ನೋದು ತುಂಬಾ ಬರ್ತಿದೆ ಅದೆಲ್ಲಾ ಇದೆಲ್ಲಕ್ಕು ಕಾರಣ ಒಂದೇ ಅಲ್ವಾ.
ಅಂತ ಬಟ್ ಅಂದ್ರುನು ಯೂಸ್ ಮಾಡ್ತಾರೆ.
ಹೌದು
ಅವ್ರಗ ಹೆಂಗಂದ್ರೆ ಇಲ್ಲ ಅದ ಇಲ್ದೇನೆ ಜೀವನೇ ಇಲ್ಲ ಅನ್ನೋ ತರ ಆಗ ಹೋಗಿದೆ ಇವಾಗ ಮನುಷ್ಯರಿಗೆಲ್ಲ.
ಹ್ಮ ಹೌದು ಅದು ನಿಜ.
ಒಂದ್ ಚಿಕ್ಕ ಮಕ್ಳಿಂದ ಇಡ್ಕೊಂಡು ವಯಸ್ಸಾದೋರ್ವರ್ಗೂ ನೋಡು ಎಲ್ರೂ ಕೈಯಲ್ಲೂ ಅದಿರುತ್ತೆ. ಮೆ ಎಲ್ರುೂ ಯೂಸ್ ಮಾಡ್ತಿರ್ತಾರೆ. ಇವಾಗ ಒಂದ್ ಮನೇಲಿ ಹೆಂಗಂದ್ರೆ ಮೊದ್ಲಿನ ಕಾಲದಲ್ಲಿಲ್ಲ ಹೆಂಗಂದ ಅದೇ ಎಲ್ರೂ ಕೂತು ಮಾತಾಡ್ಕೊಂಡು ಹಂಗೆ ಹೆಂಗೆ ಅ ಎಲ್ಲ ಇರ್ತರು ಇವಾಗ ಅಂದ್ರೆ ಅವ್ರ ರೂಮಲ್ಲಿ ಅವ್ರವರು ಇರ್ತಾರೆ ಅವ್ರ ಅವ್ರದ್ದ ಮೊಬೈಲ್ ಯೂಸ್ ಮಾಡ್ಕೊಂಡಿರ್ತಾರೆ.
ಹಾ ನನ್ಗೂ ಇನ್ನೊಂದ ಏನ್ ಗೊತ್ತಾ ನಾನು ಮೊನ್ನೆ ನಮ್ ಊರ್ಗ್ ಹೋಗ್ತಿದ್ದೆ. ಆಯ್ತಾ ಏನ್ ಅಂದ್ರೇ ರಾತ್ರಿ ಆಯ್ತು ಎಲ್ಲಾರೂ ಊಟ ಮಾಡೋ ಸಮಯ. ಒಬ್ರು ಹೆಂಗ ಅಂದ್ರೆ ನಂತ ತಮ್ಮ ಬಂದ್ರೆ ಅವನು ಅಷ್ಟೇ ಅವನು ಗೇಮ್ ಆಡ್ತಿದ್ದಾನೆ ಮೊಬೈಲ್ ಅಲ್ಲಿ ನೋಡ್ಕೊಂಡು. ನಮ್ಮಮ್ಮ ಅಡಗೆ ಮಾಡಿ ಅವರು ಸಮೇತ ಸೀರಿಯಲ್ ನೋಡ್ತಿದ್ದಾರೆ ಮೊಬೈಲ್ ಅಲ್ಲಿ.
ಹಾ
ಏನಂದ್ರೆ ಒಬ್ಬೊಬ್ಬರು ಏನು ಒಂದು ನೋಡ್ಕೊಂಡು ಹ ಅ ಊಟ ಸಮಯ ಸಮೇತ ಮರ್ತ ಹೋಗ್ತಿದ್ದಾರೆ.
ಮರ್ತ ಹೋಗಿದ್ದು ಮತ್ತೆ ಊಟ ಮಾಡ ಟೈಮ್ ಅಲ್ಲೂ ಅದೇ ನೋಡ್ಕೊಂತಾರೆ ಅದೇ ಮಾಡ ಕೊಂಡಿರ್ತಾರೆ ಅಂದ್ರೆ ಇವಾಗ ಕುಟುಂಬದ ಜೊತೆ ಹಾ ಕುಟುಂಬದ ಜೊತೆ. ಆ ಎಂದ ಸಮಯ ಕಳಿಯಲ್ಲಾ.
ಹ್ಮ್
ಅವ್ರಯ್ತು ಅವ್ರ ಮೊಬೈಲ್ ಆಯ್ತು ತಮ್ ತಾವೇ ಇರ್ತಾರೆ.
ಹೌದೌದು
ಅ ಅಂದ್ರೆ ಮೊಬೈಲ್ ಬಂದಾಗಿಂದ ಸಂಬಂಧಗಳಿಗೂ ಬೆಲೆ ಇಲ್ಲ.
ಹ್ಮ
ಅದ್ರಿಂದ ಉಪಯೋಗನೂ ಇದೆ ಒಂದಿಷ್ಟು ಉಪಯೋಗನೂ ಇಲ್ಲ.
ಹೌದು ಇನ್ನ ಮೊಬೈಲ್ ಅಲ್ಲಿ ಕಲಿತಾರೆ.
ಉಪಯೋಗ ಏನಿರುತ್ತೆ ಅಷ್ಟೇ ಮಾಡ್ಬೇಕು.
ಹಾ ಏನೋ ಇದರಿಂದ ಏನಂದ್ರ. ಓದೋದು ಮತ್ತೆ ಕೆಲಸ ಮಾಡೋದು ಕುಟುಂಬದ ಜೊತೆ ಕುಟುಂಬ ಕಡೆ ಗಮ್ನ. ಕೊಡುದು ಇದು ಎಲ್ಲಾ ಸಮೇತ ಕಡಿಮೆ ಆಗೋಗುತ್ತೆ ಅದ್ರಂದ ಏನಾಗ್ತಾರೆ ಅಂದ್ರೆ ಎಲ್ಲಾರೂ ಒಂದ್ ಆಗ್ಬಟ್ಟು ಒಗ್ಬಂಟಿ ಆಗಿ ಕುತ್ಕೊಂತಾರೆವಗ್ ಯಾವಾಗ್ಲೂ ಒಬ್ರು ಜೊತೆ ಮಾತಾಡಕ್ಕೆ ಅವ್ರಿಗೆ ಮನಸೇ ಬರಲ್ಲ.
ಹಾ ಹಂಗಾಗಿ ಹೆಂಗ ಹೆಂಗಾಗತ್ತಂದ್ರೆ. ಪ್ರ ಪ್ರಪಂಚದಿಂದನೇ ಅವ್ರು ಒಂಥರ ದೂರಾನೇ ಇರ್ತಾರೆ.
ಹ್ಮ್ ಹ್ಮ್ ಹೌದೌದು ಇನ್ನ ಈ ಇರಲ್ಲ.
ಅವ್ರಾಯ್ತು ಅವ್ರ ಕೆಲ್ಸ ಆಯ್ತು ಅಂತ ಇರ್ತಾರೆ.
ಹ್ಮ್ ಅದು ನಿಜ. ಇನ್ನು ತುಂಬಾ ಏನ್ ಗೊತ್ತಾ ಇವಾಗ ಮೊಬೈಲ್ ವ್ಯಸನ ಏನಾಗಿದೆ ಅಂದ್ರೆ. ಅ ಅನೇಕ ಹಾನಿಗಳಂತೂ ಉಂಟು ಮಾಡ್ತಿದೆ ಹೆಂಗಂದ್ರೆ ಇವಾಗ ಹೆಚ್ಚು ಸಮಯ ಮೊಬೈಲ್ ಬಳಸೋುದ್ರಿಂದ ಕಣ್ಣು ನಾವೂ ಬರುತ್ತಾ ಆಮೇಲೆ ತುಂಬ ವಟು ಮೊಬೈಲ್ ನೋಡ್ತಿದ್ದಾಗ ತಲೆ ನೋ ಸಮೇತ ಬರುತ್ತೆ
ಹಾ ಆದ್ರಿಂದ ಇವಾಗ ಚಿಕ್ಕ ಚಿಕ್ಕ ವಯಸ್ಸಲ್ಲಲ್ಲೇ ಅ ಅವ್ರೆಲ್ಲ ಇದು ಚಸ್ಮಾ ಎಲ್ಲಾ ಹಾಕೊಳ್ತಾರೆ
ಹ್ಮ್ ಹೌದು ಹೌದು ಕನ್ನಡಿಿಕ ಆ ಹಾಕೊಳ್ಳದು ಆ ತರ ಎಲ್ಲಾ
ಒಂದ್ಸಲ ಫುಲ್ ಮಂಜು ಮಂಜಾಗ ಕಾಣ್ಸುತ್ತೆ ಎಲ್ಲಾನು
ಇದ್ರಲ್ಲೂ ಇನ್ನುೂ ಏನ್ ಗತ್ತಾ ವಿದ್ಯಾರ್ಥಿಗಳಗಂತೂ ಏಕಾಗ್ರತೆ ಅನ್ನೋದು ಕಡಿಮೆ ಆಗುತ್ತೆ ತ್ತೆ ಓದಿನಲ್ಲಿ ಯಾವಾಗ್ಲೂ ಇಲ್ಲಿ
ಮೆದ್ರ ಮೇಲೆಲ್ಲಾ ಪರಿಣಾಮ ಬೀಳುತ್ತೆ ಗೊತ್ತಾ ಜಾಸ್ತಿ ಮೊಬೈಲ್ ಬಳಕೆಯಿಂದ
ಹೌದು ಹೌದು ಹೌದು ಅದಕ್ಕೆ ಅವ್ರ ಏಕಾಗ್ರತೆ ಅನ್ನೋದು ಕಡಿಮೆ ಆಗ್ಬಿಡತ್ತೆ
ಹಾ
ಮಾತಾಡುವ ಸಮಯ ಸಮೇತ ಕಡಿಮೆ ಆಗುತ್ತೆ ಕುಟುಂಬದ ಜೊತೆ ಇವಾಗ ಸಂಬಂಧಗಳು ಏನು ಲೈಕ್ ಸಂಬಂಧಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಈ ತರ ಮೊಬೈಲ್ ಇದು ವ್ಯಸನ ತುಂಬಾ ಆದ್ರರು
ಹ್ಮ್
ಹೌದಲ್ಲ
ಹ್ಮ್
ಹ್ಮ್ ಹ್ಮ್ ಇವಾಗ ಸಮಯ ಹೆಂಗಂದ್ರೆ ತುಂಬಾ ಅಂದ್ರೆ ತುಂಬಾ ಸಮಯ ವ್ಯರ್ಥ ಮಾಡ್ತೀವಿ ಗೊತ್ತಾ ಏನಂದ್ರೆ ಇವಾಗ ಯುವಕರು ಹೆಂಗ ಅಂದ್ರೆ ವಿೀಡಿಯೋಗಳು ನೋಡೋದು ಸಿನಿಮಾ ನೋಡೋದು ಈ ತರ ಎಲ್ಲಾ ಸಮಯಾನೂ ಮೊಬೈಲ್ಗೆ ಕೊಟ್ಟು
ಇವಾಗ ನಮ್ ಕಡೆ ಮೊಬೈಲ್ ಇರುತ್ತೆಂದ್ರೆ ಅದನ್ ಯಾವ್ ತರ ಉಪಯೋಗ ಆಗುತ್ತೆ ನಮ್ಗೆ ಉಪಯೋಗ ಆಗ ರೀತಲಿ ಯೂಸ್ ಮಾಡ್ಕೋಬೇಕು ಕು----ಅದ್ ಬಿಟ್ಟು ನಮ ಜೀವನನೇ ಅದ್ರಲ್ಲಿದೆ ಅದನ್ನೇ ಅದೇ ನನ್ಗೆಲ್ಲ ಅಂತ ಬಾಳ್ಬಾರ್ದದು
ಹ್ಮ್
ಇವಾಗ ನನ್ ಓದಕ್ ಬೇಕಾ ಓದದ ಆಯ್ತಾ ಬಿಟ್ ಬಿಡ್ಬೇಕಷ್ಟೇ ಇವಾಗ ಯಾರಿಗಾದರು ಕಾಲ್ ಹಾ ಯಾರಾದ್ರು ಯಾರಿಗಾದರೂ ಕರೆ ಮಾಡ್ಬೇಕಾ ಅದ ಏನಿತ್ತು ಅದ್ ಮುಗಸಿ ಆಯ್ತು ಬಿಡ್ಬೇಕು ಅದ್ ಬಿಟ್ಟು ಅದ್ರಲ್ಲಿ ಅದ್ರಲ್ಲೇ ಆಟ ಆಡೋದು ಅದ್ರಲ್ಲೇ ಎಲ್ಲ ಮಾಡೋದು ಅದ ಯಾಕ್ಬೇಕು
ಹ ಅದ್ರಲ್ಲೂ ಏನ್ ಗೊತ್ತ
ಅದೇ ಇವಾಗ ಅದೇ ಇಲ್ಲ ಹಾ ಮಾತಾಡ ಸಮಯನ ಹ ತಂದೆ ತಾಯಿ ಜೊತೆ ಕೂತ್ಕೊಂಡ್ ಮಾತಾಡ್ಬೇಕು
ಹ್ಮ್
ಇಲ್ಲ ಸ್ನೇಹಿತರ ಜೊತೆ ಆಟಾಡಕ್ ಹೋಗ್ಬೇಕು ಹೊರ್ಗಡೆ ನೀವು್ ಹೊರ್ಗಡೆ ಆಟಾಡೋದ್ರಿಂದ ಮೈಯೆಲ್ಲಾ ಒಂಂತರಾ ವ್ಯಾಯಾಮ ಆದಂಗ ಆಗುತ್ತೆ ಮೈಗುನು ಅದ್ ಬಿಿಟ್ಟ ಒಂದೇ ಕಡೆ ಕುತ್ಕೊಂಡಿದ್ರೆ ಎಲ್ಲಾ ದೇಹಕ್ಕೂ ನಿಮ್ ದೇಹದ ದೇಹ ತೊಂದ್ರರೆ ಆಗುತ್ತೆ ನಿಮ್ಗೂ ತೊಂದ್ರರೆ ಆಗುತ್ತೆ
ಹಾ
ಮಿತಿಯಾಗಿ ಮಿತಿಯಾಗ ಬಳಕೆ
ಹೌದೌದು ನಾ ಇವತ್ತು ಒಂದು ಒಂದ ನ ಒಂದು ಗಮನ ಬಂದ್ ಗೊತ್ತಾ ನಂಗೆ ಇವತ್ತು ಏನಾಯ್ತು ಅಂದ್ರೆ ನಾನ್ ರಸ್ತೆಯಲ್ಲಿ ಹೋಗ್ತಿದ್ರೆ ನಾನ್ ಏನ್ ಗಮಿಸಿದೆೆ ಗೊತ್ತಾ ಒಬ್ಬ ಹುಡುಗ ಏನ್ ಮಾಡ್ತ ಅಂದ್ರೆ ರಸ್ತೆಯಲ್ಲಿ ಹೋಗ್ತಿದ್ದಾಗ ಮೊಬೈಲ್ ನೋಡ್ತಿದ್ದ ಅದ ಆತ್ರಾ ಅವ್ನ್ ಏನ್ ಮಾಡ್ದ ಅಂದ್ರೆ ಆ ಕಡೆ ಒಂದು ವಾಹನ ಬರೋದನ್ನ ಗಮನ್ತಿಲ್ಲ ಇವಾಗ ಅವ ಮೊಬೈಲ್ ನೋಡ್ತಿದ್ದಾನೆ ಆ ಕಡೆ ವಾಹನ ಬರೋದ ಒಂದ ಗಮ್ ಇಲ್ಲ ಏನಾಗತ್ತಿನ ಅಪಘಾತ ಅನ್ನೋದು ಸಂಭವ ಆಗ್ಲಿ ಆಗತ್ತೆ ತಾನೆ. ಅದಕ್ಕೆ ಈ ಮಮ್ಮ- ಮೊಬೈಲ್ ವ್ಯಸನ ಅನ್ನೋದು ಕಡಿಮೆ ಮಾಡ್ಲೇಬೇಕು. ನಮ್ ಪ್ರಾಣಕ್ಕಿಂತ ಮೊಬೈಲ್ ಏನು ಹೆಚ್ಚಲ್ಲ. ಹ
ನಿಜ ಹೆಚ್ಚಲ್ಲ ಇವಾಗ ಜಾಸ್ತಿ ಮೊಬೈಲ್ ನೋಡಿ ಇವಾಗ ವಾಹನಗಳ ಮೇಲೆ ಹೋಗ್ತಿರ್ತಾರೆ. ಅದ್ರಲ್ಲೂ ಮೊಬೈಲ್ ಅಲ್ಲಿ ಮಾತಾಡ್ತಿರ್ತಾರೆ ಹಂಗಾಗಿ ಇವಾಗ ಅಪಘಾತ ಜಾಸ್ತಿ ಜಾಸ್ ಆಗ್ತಿದಾವೆ. ಮೇನ್ ಒಂದ್ ರೀಸನ್ ಅಂದ್ರೆ ಮೇನ್ ಒಂದ್ ಕಾರಣ ಅಂದ್ರೆನೆ ಮೊಬೈಲಿಂದಾನೇ ಜಾಸ್ತಿ ಆಕ್ಸಿಡೆಂಟ್
ಹಾ, ಇದೆಲ್ಲಾ ಸಮಸ್ಯೆಗಳು ನಾವ- ಕಡಿಮೆ ಮಾಡ್ಬೇಕಂದ್ರೆ ನಮ್ಮ್ ಆರೋಗ್ಯ ಇವೆಲ್ಲಾ ಚೆನ್ನಾಗಿರ್ಬೇಕು ಅಂದ್ರೆ ಈ ಮೊಬೈಲ್ ಅನ್ನೋದು ಬಳಕೆ ಮಾಡೋದು ಮಿತಿ ಕಡಿಮೆ ಮಾಡೋದು. - ಆಮೇಲೆ ವಿದ್ಯಾರ್ಥಿಗಳು. ಅದೇ ವಿದ್ಯಾದ್ಯಾರ್ಥ ಗಳು ಅಷ್ಟೇ ಓದಿನ ಸಮಯದಲ್ಲಿ ಮೊಬೈಲ್ನಿಂದ ದೂರ ಇರಬೇಕು. ಪೋಷಕರು ಮಕ್ಕಳ ಮೊಬೈಲ್ ಬಳಕೆಯನ್ನು ಗಮನಿಸಬೇಕು.
ಅವ್ರ ಚಿಕ್ಕ ವಯಸ್ಸಿಂದಾನೇ ಅದೆಲ್ಲ ಅವ್ರ ಊಟ ಮಾಡ್ಲಿ ಬಿಡ್ಲಿ ಅಂದ್ರೆ, - ಆ ಊಟ ಮಾಡಕೆ ಬೇರೆದ ಎ ನಾದ್ರು ಮಾಡ್ಬೋದಲ್ಲಾ ಅದ್ಬಿಟ್ಟು ಮೊಬೈಲ್ ಕೊಡ್ಬೇಕಂತ ಏನಿಲ್ಲ. - ಅದಬಿಟ್ಟ ಅವ್ರ ಕತೆ ಹೇಳ್ಬೋದು. ಕತೆ ಹೇಳ್ಕೊಂಡು ಊಟ ಮಾಡಿಸಬೋದು ಇಲ್ಲಾಂದ್ರೆ ಹೊರಗಡೆ ವಾತಾವರಣ ತೋರ್ರಿಸಿದ್ರೆ ಅವ್ಕ ಏನೋ ಮಕ್ಳಿಗೆಒಂತರ ಖುಷಿ ಅಲ್ಲೂ ಪ್ರಾಣಿಗಳು ಇರುತ್ತೆ. ಎಲ್ಲಾ ಗಿಡ ಮರಗಳ- ಎಲ್ಲ ತೋರ್ಸ್ಕೊಂಡ್ ಊಟ ಮಾಡಸಬಹುದು. ಅದ್ ಬಿಟ್ಟು ಮೊಬೈಲ್ ಕೊಟ್ರೆ ಏನಂತಾರೆ ಅದಕ್ಕೆಲ್ಲ
ಹ್ಮ್, ಅದಕ್ಕೆ ಅವರು ಸ್ವಲ್ಪ-
ವಾಗ ಇವರು ವಾಹನಗಳು ಮೇಲೆ ಚಲಾಯ್ಸಿದರು ಚಲಾಯಿಸತಿರುವಾಗ ಅದೆಲ್ಲಾ ಮೊಬೈಲ್ ಬಳಕೆ ಮಾಡ್ಬಾರ್ದು. ಅವಾಗ, ಇವಾಗ ಅವ್ರ ಜೀವನಾನೇ ಅಲ್ಲ ಅವ್ರ ಸತ್ತೋದ್ರೆ ಆಮೇಲೆ ಮುಗತ. - ಮೊಬೈಲ್ ಏನಾದ್ರರು ತಂದ್ಕೊಡುತ್ತಾವ್ರ ಜೀವಾ. -
ಅದು ನಿಜ. ಅಂದ್ರೆ ಮೊಬೈಲ್ ಬಳಿಕೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ನಮ್ಮ್ ಆರೋಗ್ಯ- ಚೆನ್ನಾಗಿರುತ್ತೆ. ನಮ್ ನಮ್ ನಾವು ಕುಟುಂಬದ ಜೊತೆ ಸಮಯ ಸಮೇತ ನಾವು ಕಳಿಯಬಹುದು.
ಹಾ, ಕಳ ಇವಾಗ ನೋಡು ಇವಾಗ ಕುಟುಂಬದವ್ರ ಜೊತೆ ಕಳ್ದಿದ ಕ್ಷಣನ ನಾವು ಸಾಯವರ್ಗೂ ನೆನಪಿಟ್ಕೋಬಹುದು. -
ಇವು ಮೊಬೈಲ್ ನೋಡ್ತಾರೆ ಅನ್ನೋ ಮಾತ ನಮಗ್ ಬರಬಾರದು. ಅವ್ರು ನಮ್ಮನ್ ಬೈಲಿಲ್ಲ ಅಂದ್ರು ನಮ್ಮ ಪೋಷಕರನ್ನು ಬೈತಾರೆ ಅಲ್ವಾ.
ಹ್ಮ್,
ಹ್ಮ್, ಮತ್ತೆ ಹ್ಮ್ ಸರಿ ಬಾಯ್